ಏ
ಆ ನಮಸ್ತೆ.
ಎನ್ ಮಾಡ್ತಾ ಇದ್ರಿ.
ಆ ಏನು ಜಾನಿಯನ್ ಮಾಡ್ತಾ ಇದ್ರೆ.
ನಾನ್ ಹಾಗೆ ಕುಟ್ಕೊಂಡಿದ್ದೆ ಸುಮ್ಮೆ
ಹೌದ್ ಆ ಮತ್ತೆ ಟೀ ಕಾಫಿ
ಓಹ್ ಇಲ ಟೀ ಕಾಫಿ ಎಲ್ಲಾ ಕುಡಿಯದಿಲ್ಲ ನೀವು ಕುಡ್ಡ್ರ ಹೌದ ಸ್ನ್ಯಾಕ್ಸ್ ಎಲ್ಲಾ ಎನ್ ತೀಂದ್ರಿ.
ಸ್ನ್ಯಾಕ್ಸ್ ನಮಗೆ ಬಿಸ್ಕತ್ ಕೊಟ್ಟಿದ್ರು.
ಹೌದ ನಿಮಗೆ ಮ್ಯಾಗಿ ಮಾಡಿ ಕೊಡ್ತಾರ ಕೊಟ್ಟಿದ್ರು ಇವತ್ತು ತಿಂದ್ವಿ.
ಹೌದ ಹ್ಮ ಹ್ಮ ಮತ್ತೆ ನಿಮ್ಮ ಗೆಳತಿರೆಲ್ಲ ಹೆಂಗಿದ್ದಾರೆ
ಹಾ ಗೆಿಯರೆಲ್ಲ ಚೆನ್ನಾಗಿದ್ದಾರೆ ನಿಮ್ ಗೆಳತಿಯರೆಲ್ಲಾ ಹೇಗಿದ್ದಾರೆ
ಹಾ ನಮಗೆ ಗೆಳ್ತೀರು ಚೆನ್ನಾಗಿದ್ದಾರೆ
ಹೌದಾ ಮತ್ತೆ ಇವತ್ ರಜೆ ಇದಲ್ವಾ ಎಲ್ಲೋ ಹೊರಗಡೆ ಎಲ್ಲೂ ಹೋಗಿಲ್ವಾ
ಇಲ್ಲ ಇಲ್ಲ ಇವತ್ತ ಎಲ್ಗೂ ಹೋಗಿಲ್ಲ ನೀವ್ ಎಲ್ಗೂ ಹೋಗಿಲ್ವಾ
ಇಲ್ಲ ನಾನ ಎಲ್ಗೂ ಹೋಗಲ್ಲ ನನ್ ಕರ್ದೆೆ ನನ್ ಗೆಳತಿ ಒಬ್ಳ ಇದ್ಲು ಒಳು ನನ್ ಬರಲ್ಲ ಬರಲ್ಲ ಅಂದ್ಲು ಅದಕ್ಕೆ ನಾನು ಮತ್ತ ಸುಮ್ಮನೆ ಅಾದೆ
ಹೌದು
ಹಾ
ಯಾವಾಗಾದ್ೂ ಮುಂದಿನ ಸರಿ ಹೋಗಿ ಬನ್ನಿ
ಹ್ಮ್ ಹಾಗೆ ಮತ್ ಸುಮ್ಮನೆ ಅದೇ ನಾನು
ಎಲ್ಲಿರೋದು್ ನೀವು
ನಾವಿರೋದು ಹಸನ್ನಲ್ಲಿ
ಹೌದು ಹೌದ ಹಾಸನಲ್ಲಿ ಏನೇನು ಇತ್ತ ಏನೇನು ಜಾಗ ಫೇಮಸ್ಸು
ಹಾಸನಲ್ಲಿ ಜಾಗ ಅಂದ್ರೆ ಅಲ್ಲ ಅಲ್ಲಿ ಒಂದು ಕಾಲೇಜ್ ಇದೆ ಮಲ್ನಾಡ್ ಕಾಲೇಜ್ ಅಂತ ಅದೇ ಒಂದು ಓ ಇದು ಏನದು ಚಲನಚಿತ್ರ ಶೂಟ್ ಆಗಿದೆ ಗೊತ್ತಾ ನಿಮ್ಗೆ ಕಿರಿ ಪಾರ್ಟಿ ಅಂತ ಅನ್ಬು ಕಿರಿಕ್ ಪಾರ್ಟಿ
ಹ ಹೌದು ಹೌದು ಹೌದು ಹೌದು
ಕಾಲೇಜ ಸ್ವಲ್ಪ ಫೇಮಸ್ ಆಗಿದೆ ಹ್ಮ
ಹಾಸನಾಂಬೆ ದೇವಸ್ಥಾನ ತನ ಕೂಡ ಫೇಮಸ್ ಅಲ್ವಾ ಹಲೋ
ಅಲೋ ಅಂದ್ರೆ ನಮ್ದು ಹಾಸ ನ ಊರಷ್ಟೇ ಬಟ್ ಆದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಅಜ್ಜಿ ಮನಲ್ಲೇ ಬೆಳೆದಿರೋದು ಬೆಂಗ್ಗಳೂರ್ನಲ್ಲಿ ಹಾಗಾಗಿ ನಾನು ಆ ಮತ್ತೆ ಅದಾದ ಕಸ್ಲಿ
ನಿಮ್ ಧ್ವನಿ ಕೇಳ ಸ್ಥಿಲ್ಲ ಕಟ್ಟಾಗ್ತಿದೆ
ಹಲೋ
ಹಾ ಹೇಳಿ.
ಹ ಅದೇ ನಾನೇ ಚಿಕ್ಕ ವಯಸ್ಸಿಂದಾನೂ ನಾನು ಅಜ್ಜಿ ಮನಲ್ಲೇ ಬೆಳ್ತನಿ. ಲ್ವಾ ಹಾಗಾಗಿ ಎಷ್ಟು ಕೂಡ.
ಹಾ ಬೆಂಗಳೂರುಲೀ.
ಬೆಂಗಳೂರುನಲ್ಲಿ ತುಂಬಾ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಆಮೇಲೆ ಇಸ್ಕಾನ್ ಆಮೇಲೆ ಬಂಡಿಮಹಾಕಮ್ಮಾ ಆಮೇಲೆ ಬುಲ್ ಟೆಂಪಲ್ ಆಮೇಲೆ ಗೋವರ್ಧನ ಟೆಂಪಲ್ ಆಮೇಲೆ ವಿಟ್ ಟೆಂಪಲ್
ಆ.
ನಿಮಗೆ ಯಾವ ಸ್ಥಳ ಇಷ್ಟ ಬೆಂಗಳೂರು ಅಲ್ಲಿ.
ಏನು.
ಕಬ್ಬನ್ ಪಾರ್ಕ್ ಇಷ್ಟ ನಾ. ಆ ಹೌದು. ನೀವು ಬೆಂಗಳೂರಿಗೆ ಬಂದಿದೀರಾ.
ಆ ಹೇಳಿ. ತುಂಬಾ ಇಷ್ಟ ನಿಮಗೆ.
ಆ ಏನು.
ಕಬ್ಬನ್ ಪಾರ್ಕ್ ನಲ್ಲಿ.
ನಾನು. ನಾನು ಹೋಗ್ತಿದ್ದೆ ಕಬ್ಬನ್ ಪಾರ್ಕ್ಗೆ ಗೇ. ಹೋಗ್ತೀನಿ ಅವಾಗ ಅವಾಗ ಆಟ ಆಡೋದು ಎಲ್ಲ ಇದೆ ಅಲ್ವಾ.
ನಾನು ಗೆಳತಿಯರ ಎಲ್ಲ ಜೊತೆ ಹೋಗ್ತೀನಿ.
ಅದು ಕುಟುಂಬದೋರ್ ಜೊತ್ ತೆ ಎಲ್ಲ ಹೋಗ್ತಾ ಇಲ್ವಾ ನೀವು
ನಮ್ ಕುಟುಂಬ ದೊರ್ ದೂರ ಇದ್ದಾರೆ ನಾನ್ ಓದ್ತಾ ಇರೋದು ಬೆಂಗಳೂರಲ್ಲಿ ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ತಾ ನಿಮ ಧ್ವನಿ ಕೇಳಿಸ್ತಿಲ್ಲ
ನಿಮ್ ಉರ್ ಕಡೆ ಮಳೆ ಇದ ಇದ್ಯಾ ಹ ಹಲೋ ನಿಮ್ಮೂರ್ ಕಡೆ ಎಲ್ಲ ಹಲೋ
ಹಾ ಹಾ ಹೇಳಿ
ನಿಮೂರ್ ಕಡೆ ಎಲ್ಲಾ ಮಳೆಗಳೆಲ್ಲ ಇದ್ಯಾ
ಆ ನಾ ನಮ್ ಅನ್ ಅಮ್ಮ
ಹೂ ಹೌದು ಮತ್ತೆ ಮನೆ ಕಡೆ ಎಲ್ಲಾ ಹೋಗಿದ್ರಾ ಸದ್ಯಕ್ಕೆ
ಮನೆ ಕಡೆ ಸದ್ಯಕ್ಕೆ ಹೋಗಿಲ್ಲ ಪರೀಕ್ಷೆ ಮುಗಿಸ್
ಹೌದಾ ಮತ್ತೆ ಇದು ಏನಂದ್ರೆ ಪರೀಕ್ಷೆ ಎಲ್ಲ ಯಾವಾಗ ಮತ್ತೆ
ನಂದು ಮುಂದಿದ್ದು ತಿಂಗಳು
ಹೌದಾ ಮತ್ತೆ ಪ್ರವಾಸಕ್ಕೆ ಎಲ್ಲಿಗಾದ್ರು ಹೋಗಿದ್ರಾ
ಪ್ರವಾಸಕ್ಕೆ ಎಲ್ಲೂ ಹೋಗಿಲ್ಲ ನೀವು ಹೋಗಿದ್ರಾ
ನಾವೆಲ್ಲು ಹೋಗಿಲ್ಲ ಅಂದ್ರೆ ಕುಟುಂಬದೋರ್ ಜೊತೆ ಹೋಗಿದ್ವಿ
ಯಲ್ಲಿಗ್ ಹೋಗ್.
ನಾ ಶೃಂಗೇರಿ ಹೋರಮಾಡ್ ಕೇ ಹೋಗಿದ್ವಿ ಚೆನ್ನಾಗಿತ್ತು ಹಾ ಹಾ ಹೊರನಾಡು ಫುಲ್ ಎಲ್ಲಾ ಚಿಕ್ಕಮಂಗಳು ನಲಿರೋದು ಹೊರನಾಡು ಶೃಂಗೇರಿ ಎಲ್ಲಾ
ಹಾ ಹ
ವೇನಲ್ಲೂ ಚೆನ್ನಾಗಿತ್ತು ಆಮೇಲೆ ಹೊರನಾಡಿನ ಅದು ಬೇರೆ ಸತ್ಯ ನಾರಾಯಣ ಪೂಜೆ ಮಾಡ್ಸ್ಕ್ ಹೋಗಿದ್ವಿ ಅಲ್ಲಿ ಅಲ್ಲಿ ಹೊರನಾಡಿನಲ್ ಇದ್ಬಿತ್ತು ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲಾ ಮಾಡಿಸಬಿಟ್ಟು ದೇವರ್ ದರ್ಶನಾ ಮಾಡ್ಕೊಂಡು ನಂತರ ನಾವು ಅ. ಅಲ್ಲಿಂದ ಮಧ್ಯಾನ ಮೇಲೆ ಊಟ ಊಟ ಯಲ್ಲಾ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಕಳಸ ದೇವಸ್ಥಾನ ಅಂತ ಇತ್ತು ಕಳಸ ಚಿನ್ನ ಸ್ವಾಮಿ ಹೋಗ್ಬಿಟ್ಟು ಅಲ್ಲು ಕೂಡ ಚೆನ್ನಾಗಿದೆ ಅಲ್ಲೆಲ್ಲ ಹೋಗಿಬಿಟ್ಟು ಆಮೇಲೆ ನಮ್ಮ ಚಿಕ್ಕಪ್ಪ ಅಲ್ಲಿ ಹಂಗೆ ಹೋಗಿ ಸ್ವಲ್ಪ ಯಲ್ಲಾ ಊಟ ಯಲ್ಲಾ ಅಂದ್ರೆ ಏನೋ ಒಂದು ಸ್ವಲ್ಪ ಅಂದ್ರೆ ನಾವು ಆರು ಗಂಟೆ ಆಗಿ ಹೋಗಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ಯಲ್ಲಾ ತಿನಕೊಂಡು ಆಮೇಲೆ ಮತ್ತೆ ನಾವು ಶೃಂಗೇರಿಗೆ ಹೋದ್ವಿ ಬಿಗ್ ಶೃಂಗೇರಿಗೆ ನಾವು ರಾತ್ರಿ ಮಂದದಲ್ಲಿ ಹೋಗಿದ್ದು ನಿನ್ ಸ್ವಲ್ಪ ಕನಸಲಿಲ್ಲ ಅಂದ್ರೆ ಕನಸದೆ ಆದ್ರೆ ನೀ ಯಲ್ಲಿಲ್ಲ ಗೇಟಿಂದ ಆಕಡೆ ದಟ್ಕೊಂಡ ಹೋದ್ವಿ ಅಲ್ಲಿ ಕತ್ಲಲ್ಲಿ ಲೈಟಿಂಗ್ಸ್ ಯಲ್ಲಾ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಮತ್ತ ಅಲ್ಲಿ ಒಂದ ಭವನದಲ್ಲಿ ಯಲ್ಲರು ಕೂತ್ಕೊಂಡ್ವಿ ಪ್ರಾರ್ಥನೆ ಮಾಡ್ತಿದ್ರು ದೊಡ್ಡ ಗುರೂಜಿಗಳು ಯಲ್ಲಾ ಕೂತ್ಕೊಂಡಿದ್ರು ಅಲ್ಲಿ ಶಂಕರ ರಾಯರದು ಮೂರ್ತಿಗಳು ಮತ್ತ ದೊರೆಯಲ್ಲಿ ಮಾಡಿದ್ರು ಸಾದನೆ ಏಲ್ಲರು ಚೆನ್ನಾಗಿತ್ತು ಅಲ್ಲಿ
ಹೌದಾ
ಹೌದು
ಮತ್ತೆ ಇದುನ ಯಾವಾಗ ಕಬ್ಬನ್ ಪಾರ್ಕಾಗ ಹೋಗಿದೀನಿ ಅಂತಾ ಅಂದ್ರಲ್ಲ ಇಲ್ವಾ ಅಲ್ಲಿ ಇದು ನಾಯಿ ಕೇಳದೆಲಾ ಒಂದು
ಹ್ಮ್ ಹ್ಮ್ ಹಾ ಹೌದು ನಾ ನೋಡಿಲ್ಲ ಬಟ್ ಆದ್ರೆ ನಂಗ ರೂಮಲ್ಲಿ ಇರೋ ಗೆಳತಿ ಹೇಳ್ತಿರ್ತಾಳೆ ಅವಳು ಹೋಗಿ ಬರ್ತಾ ಇರ್ತಾಳೆ ಅವಾಗ ಅವಾಗ ಅವಾಗ ಮಂದನಾ ಹೇಳ ಹೇಳ್ತಾ ಇರ್ತಾಳೆ
ಹಾ ಅದು ಅಲ್ಲಿ ಅನ್ನಯನ ನನಗೆ ಆಕಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟಾ
ನಾಯಿ ಕಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟ
ಹಂಗೆ ನಂಗ ಯಲ್ಲಿ ತುಂಬ ಚೆನ್ನಾಗಿರೋ ನಾಯಿಗಳೆಲ್ಲಾ ಬಂದಿರುತ್ತೆ ನಂಗ ನಾಯಿಗಳೆಂದರೆ ತುಂಬಾ ಇಷ್ಟಾ
ಹೌದಾ ಅವನ ಯತಕೊಂಡ ತಗೊಂಡ ಬಿಡು ಸುಮ್ನೆ ತಿಂದೆ
ಯದ ಅವರ ಅಂದ್ರೆ ನಾಯಿಗಳದ್ದು ಓನರ್ ಯಲ್ಲಾ ಇರ್ತಾರೆ ಆ ತರ ಅದೆಂಗೆ ತರಕೆ ಆಗುತ್ತೆ ಹೇಳಿ.
ಅರ್ಧಕರ್ಧ ನಾವ್ ಹೋಗೊದೆ ಕಬ್ಬನ್ ಪಾರ್ಕಿಗ ನಾಯಿಗಳನ್ನ ನೋಡಕೆ, ಎಷ್ಟೋಂದ್ ನಾಯಿಗಳ್‌ ಇರುತ್ತೆ ಗೊತ್ತಾ.
ನೋಡದಿಕ್ ಹೋಗ್ತೀರಾ ನೀವು ಕಬ್ಬನ್ ಪಾರ್ಕ್
ಆ ನಂಗೆ ತುಂಬಾ ಇಷ್ಟ ನಾಯಿಗಳಂದ್ರೆ.
ಆ ಮತ್ತೆ ಸಮಾಚಾರ
ಪರೀಕ್ಷೆಗೆಲ್ಲ ತಯಾರಿಯ ನಡೆದ ಆಗಿದಿಯಾ
ಹು ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾಳೆ ಒಂದು ಪರೀಕ್ಷೆ ಇದೆ, ಓದ್ಕೊಂಡಿದೀವಿ ಪರವಾಗಿಲ್ಲ. ಇನ್ಮುಂದೆ ಹೇಗೋ ಅಂತ ಗೊತ್ತಿಲ್ಲ ನಿಮ್ದು ಎಲ್ಲ ತಯಾರಿಯಲ್ಲ ಆಯ್ತಾ
ಅದೂ ಇಲ್ಲ ಮುಂದಿನ್ ತಿಂಗಳಿಂದ ಆ
ಚೆನ್ನಾಗಿದ್ದೀಯಾ.
ಆಹಾ ತುಂಬಾ ಚೆನ್ನಾಗಿದೆ ನಿಮ್ಮ ಕಾಲೇಜು
ಆ ನಮ್ ಕಾಲೇಜು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ನನಿಗೆ ಈ ಕಾಲೇಜಿಗೆ ಬಂದಿದ್ದು ನೋಡಿ ತುಂಬಾ ಇಷ್ಟ ಆಯ್ತು
ಹೌದಾ ನೀವು ಸಸ್ಯಹಾರಿನ ಮಾಂಸಾಹಾರಿನ
ನಾನು ಮಾಂಸಾಹಾರಿ ಸಸ್ಯಹಾರಿ ಎರಡು ಆದರೆ ಮಾಂಸರೆ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಮಾಂಸಗಳು ಕೋಳಿ, ಮೀನು ಇವ ತಿನ್ನೊದಂದ್ರೆ ನನಗೆ ತುಂಬಾ ಇಷ್ಟ.
ಅಂದ್ರೆ ಕೋ ಮೀನ್ ಅಂದ್ರೆ ನೀವು ಆ-ಆ ಅಕ್ವೇರಿಯಂರಲ್ಲಿ ಸಾಕ್ತಾರಲ್ಲ ಆ ಮೀನುಗಳು
ಆ ಹೇಳಿ ಹೇಳಿ ಇಲ್ಲ ಅದು ಮೀನುಗಳು ಅದನ್ನೆಲ್ಲ ನಾವು ತಿನ್ನಲ್ಲ ಅದನ್ನ ಅಕಸ್ಮಾತ್ ನಾವು ತಿನ್ನಬೇಕು ಅಂತ ಅನ್ಕೊಂಡ್ರೂನೂ ಅದರಲ್ಲಿ ಏನಿರುತ್ತೆ ಬರಿ ಮುಳ್ಳು ಇರ್ಬಹುದೇನಷ್ಟೇ ಯಾಕಂದ್ರೆ ಅದು ಅಷ್ಟು ತೆಳ್ಳಗೆ ಇರುತ್ತೆ ಅಲ್ವಾ. ಅಷ್ಟು ಮಾಂಸ ಇರಲ್ಲ ರುಚಿನೂ ಇರಲ್ಲ ಅದೆಲ್ಲ
ಅಲ್ಲ ಅಂದ್ರೆ ದೊಡ್ ದೊಡ್ಡ್ ಮೀನೆಲ್ಲಾ ಇರುತ್ತಲ್ಲ ಅಕ್ವೇರಿಯಂಗಳಲ್ಲೆಲ್ಲ
ಭೂತಾಯಿ ಮೀನಂದ್ರೆ ತುಂಬಾ ಇಷ್ಟ.
ಅದೇ ಅದ್ದನ್ನೆಲ್ಲ ಅಕ್ವೇರಿಯಂ ಅಲ್ಲಿ ಇಟ್ರೆ ತಿಂತಿರಾ ಅದನ್ನು ನೀವು
ಅದನ್ನು ಅಕ್ವೇರಿಯಂ ಅಲ್ಲಿ ಏನಕ್ಕೆ ಇಡ್ತಾರೆ ಅದನ್ನ ತಿನ್ನಕ್ ಅಂತ ಮಾಡ್ ತಗೋಬಹುದು, ಆ ಸಾಕ್ತಾರೆ ಬಾವಿಗಳು ಇದ್ದರೆ ಬಾವಿಗಳಲ್ಲೇ ಸಾಕ್ತಾರೆ. ಹಾಕ್ತಾರೆ
ಅದನ ತಿನ್ ಅದನ್ನ ತಿನ್ ತಿಂತಿರಾ ನೀವು
ಹಾ ಅದನ್ನ ತಿನ್ ತಿಂತೀವಿ
ಅಂದ್ರೆ ನನ್ ನನಗೆ ಮೇನ್
ಏಕಂದ್ರೆ ಅಕ್ವೇರಿಯಂ ಅಲ್ಲಿ ಚೆನ್ನಾಗಿ ಕಾಣಸ್ತ ನೀ ಸ್ವಲ್ಪ ಚೆನ್ನಾಗಿ ಅದೆಲ್ಲಾ ಇದಾಗಲಿ ಅಂತ ತಂದ್ಬಿಟ್ಟು ತಾನೇ
ಹಾ ಅಂದ್ರೆ ಅದೇ ನನ್ಗೆ ಮೀನಿನ ಬಗ್ಗೆ ಗೊತ್ತಿರ್ಲಿಲ್ಲ ನಾನ್ ತಿನ್ನಲ್ಲ
ಹೂ ಹೂ ಹೌದಲ್ವಾ ಕರೆಕ್ಟು ಬಿಡಿ ಇನ್ನೊಂದು ಸರ್ತಿ ಯಾವಾಗಿರದಾಗ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಇನ್ನೊಂದ್ಸತಿ ಕರೆ ಮಾಡ್ತೀನಿ ಬಿಡಿ
ಹಾ
ಇನ್ನೊಂದ್ಸತಿ ಕರೆ ಮಾಡ್ತೀನಿ ಬಿಡಿ ಧನ್ಯವಾದಗಳು
ಧನ್ಯವಾದಗಳು